ಹತಿದ್ದೀರಾ ಎಲ್ಲಿದ್ದೀರಾ
ಇಲ್ಲೇ ಬೆಂಗಗಳೂರಲ್ಲಿ
ಹಾ ಆಯ್ತಾ ಊಟ ಇಲ್ಲ ನಾನು ಬೆಂಗಗಳೂರಲ್ಲಿ ಇದ್ದೀನಿ ಹಾ ಇನ್ನುೂ ಇಲ್ಲ ಮಾಡ್ಬೇಕು ಮತ್ತೆ ಇನ್ನು ವರ್ಕ್ ಮಾಡ್ತಿದೀರಾ ಏನೀಗ
ಇಲ್ಲ ಜಾಬ್ ಹುಡುಕ್ತಾ ಇದ್ದೀನಿ ನಾನುವ
ಹಾ ಹಾ
ನೀವು
ನಿಮ್ದಲ್ಲಾ ಅಲ್ಲೇ ಆಗತ್ತು ಸ್ಟಡೀಸು ಅೇ ನಾವು ಓದ್ತಾ ಇದ್ದೀವಿ ಕೆಲ್ಸ ಯಾವ್ದು ಆಗಿಲ್ಲ ಸುಷ್ಮಂದು ನಂದು ಒಂದೇ ಈಶ ಹ್ಮ್ ಹಾ ಇಬರು ಒಟ್ಟಿಗೆ ಎಲ್ಲ ಇರತ್ತ ಹಾ
ಹ್ಮ್ ನೀವ್ ಯಾವ್ದು ಅಟೆಂಡ್ ಮಾಡ್ಲಿಲ್ವಾ ಎಕ್ಸಾಮ್ಸ್
ಇಲ್ಲ ಯಾವ್ದೂ ಆಗಿಲ್ಲ ಎಫ್ ಡಿ ಎಸ್ ಡಿ ಅಷ್ಟೇ ಮಾಡಿದ್ದು ಇ ಅದ ಯಾವ್ದು ನೋಟಿ ಕೆಷನ ಆಗಿಲ್ಲ ಏನೋ ಸಬ್ ಕ್ಯಾಟಗರಿ ಅವ್ರದುು ಎಸ್ ಸಿ ಎಸ್ ಟಿ ಅವ್ರದುು ಸಬ್ ಕ್ಯಾಟಗರಿ ರಿಸರ್ವೇಷನ್ ಮಾಡ್ಬೇಕು ಅಂತ
ಹ್ಮ್ ಹ್ಮ್
ಅವ್ರ್ದು ಇನ್ನ ಅದೆಲ್ಲ ಮುಗ್ದಿ ಫೈನಲ್ ಆಗೋವರೆಗು ನಮ್ಗ ಇನ್ಯಾವ್ದೋ ನೋಟಿಫಿಕೇಶನ್ ಎಲ್ಲ ಸದ್ಯಕ್ಕೆ ಈಗ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ದಾರೆ ನೋಡ್ಬೇಕು ಈಗ ನೆಕ್ಸ್ಟ್ ಪ್ರಿಪೇರ್ ಆಗ್ತಾ ಇದೀವಿ ಅದಕ್ಕೆ ಹ್ಮ್ ಮತ್ತೆ ಏನ್ ಸಮಚಾರ ನಡೀತಾ ಇದೆ ಹಂಗೆ ಊಗ್ ಹೋಗಿಲ್ಲ ನಾನ ಎಲ್ಲ ಹೋಗಿಲ್ಲಾ ಮನೇಲ್ಲೇ ಒದತ್ಕೊತಾ ಇದ್ದೀನಿ ಸುಷ್ಮಾ ಇಲ್ಲಾ ಅಂತ ಲೈಬ್ರರಿಗ ಹೋಗ್ತಿ ಹಾ ಹೌದು
ಹ್ಮ ಯಾವ್ ಏರಿಯಾ
ಬನ್ಶಂಕರಿ
ಓ ಬಂದಸಕ್ಲ್ಲ ಓ ಅಲ್ಲಿಂದ ನಿಮ್ಗೆ ವಿಜಯನಗರ ದೂರ ಆಗತ್ತೆ
ದೂರ ಆಗ್ತಿತ್ತು ಇ ಆದ್ರೂ ಟ್ರಾವೆಲ್ ಮಾಡ್ತಿದ್ದೆ ಬೇಗನೆ ಅಂದ್ರೆ ಬೇಗ ಹೋಗಿ ಬೇಗ ಬರೋದಂಗ ಮಾಡ್ತಿದ್ದೆ
ಹ್ಮ್ ಎಲ್ಲಿ ಇ ಪಿಜಿನ ಅಪ್ಪ
ಇಲ್ಲ ಮನೇಲ್ಲ ಇರುದು ಫ್ಯಾಮಿಲಿ ಜೊತೆ
ಹೌದಾ ನಿಮ್ ಅಂದ್ರೆ ನಿಮ್ ಫ್ಯಾಮಿಲಿ ಎಲ್ಲ ಹೀಗೆ ಶಿಫ್ಟ್ ಆಗಿದ್ದೀರಾ
ಹಾ ಅಂದ್ರೆ ಅಪ್ಪ ಅಮ್ಮ ಇಲ್ಲೇ ಇದ್ರು ನಲ್ವತ್ ವರ್ಷ ಆಗೇತ್ ಅಪ್ಪ ಅಮ್ಮ ಬಂದು ನಾನು ಮೈಸೂರಲ್ಲಿ ಓದ್ತಿದ್ದೆ ನೇಟವು ಸುಷ್ಮಾ ರೂರೇ
ಹೌದಾ
ಹಾ ಓದ್ತಿದ್ದಿದ್ದಲ್ಲ ಮೈಸೂರಲ್ಲಿ ಆಫ್ಟರ್ ಟ್ವೆಲ್ತ್ ಇಲ್ಲಿಗ್ ಬಂದೆ
ಹ್ಮ್ ಇವಾಗ ಗೌರ್ಮೆಂಟ್ ಎಕ್ಸಾಮ್ಸ್
ಹಾ ಹೌದು ಹ್ಮ್ ಹ್ಮ್ ಅಲ್ಲಿ ಮೊದ್ಲು ಬೊಮ್ಮ್ನಹಳ್ಳಿಯಲ್ಲಿ ವರ್ಕ್ ಮಾಡ್ತಿದ್ದೆ ಒನ್ ಮಂತ್ ಮಾಡ್ದ ಟ್ರೈನಿಂಗ್ ತಗೊಂಡ್ ಎಷ್ಟೇ ವರ್ಕ್ ಏನ್ ಮಾಡ್ಲಿಲ್ಲ
ಮತ್ತೆ ಅದನ್ನೇ ಇವಾಗ ನೋಡ್ಕೊಂಡು ಇ ಪಾರ್ಟ್ ಟೈಮ್ ತರ ನೋಡ್ಕೋಬೋದಲ್ಲ
ಹ್ಮ್ ಅದೇ ಹಂಗ ಅನ್ಸ್ತಾ ಇದೆ ಈಗ ಒಟ್ನಲ್ಲಿ ಹಿಂಗಂದ್ರೆ ಏನ್ ಅನ್ಸ ಮ ಗೊತ್ತಾ ಹರ್ಷಿದ ಅವ್ರೆ ಈಗ ಇಲ್ಲಿ ಒನ್ ಟೂ ಇಯರ್ಸ್ ಇನ್ವೆಸ್ಟ್ ಮಾಡಿ ಮತ್ತೆ ಅಲ್ಲಿಗ್ ಬಿಟ್ಟು ಹೋಗ ಕ್ಕು ಆಗಲ್ಲ ಆ ತರ ಎಷ್ಟು ಈಸಿಯಾಗಿ ಅಂದ್ರೆ ನೀವ ಈಗ ಹೇಳಿದ್ರಲ್ವಾ ಈ ಹೋಗ್ಬೋದಲ್ವಾ ಅಂತ ಹ್ಮ ಹ ಬಟ್ ಈ ಈಗ ನೋಡಿ ಎಲ್ಲಿಗ ಹೋದ್ರುನು ಇಲ್ಲೆಲ್ಲ ಅಪರ್ಚುನಿಟಿ ಮಿಸ್ ಮಾಡ್ಕೋತೀ ಆ ಕಡೆ ಹೋದ್ಮೇಲೆ ಅಂತ ಒಂದ್ ಕಡೆ ಬರುತ್ತೆ ಅಂದ್ರೆ ಕರೆಕ್ಟ್ಗ ನಾವೇ ಇನ್ನೊಂದ ಇನ್ನೊಂದ ಇಯರ್ ಇನ್ವೆಸ್ಟ್ ಮಾಡಿದ್ರೆ ಕರೆಕ್ಟ ಆಗ ಓದ್ತಿದ್ವಿ ಏನೋ ಕೂತ್ಕೊಂಡು ಅಂತ ಅನ್ಸ್ಬಿಡುತ್ತೆ ಆ ತರ ಫೀಲ್ ಆಗ್ಬಿಡುತ್ತೆ
ತರ ಮಾಡ್ಕೊಬಿಡಿ
ಈಗಂತೂ ತುಂಬಾ ಒಂಥರ ಎಷ್ಟು ಕಷ್ಟ ಆಗ್ಬಿಟ್ಟಿದೆ ಅಂದ್ರೆ ಎಲ್ಲದಕ್ಕೂ ಮನೆಯವ್ರನ್ನ ಕೇಳ್ಬೇಕಾ ಎಲ್ಲ ಏನಾದ್ರು ಮಾಡ್ಲೇಬೇಕು ಏನಾದ್ರು ಮಾಡ್ಲೇಬೇಕು ಕೋ ಅನ್ನಂಗ ಆಗ್ಬಿಟ್ಟೈತೆ ಒಬ್ಬ ಅವ್ರ ಮೇಲೆ ಎಷ್ಟ ದಿನ ಅಂತ ನಾವು ಅವ್ರ ಮೇಲ್ಲ ಪೆಂಡ್ ಆಗಕ್ಕಾಗುತ್ತೆ ಹ
ನಾನ್ ಇವಾಗ ಅದನೇ ಹುಡುಕ್ತಾ ಇದ್ದೀ ನಗು ಯಾವ ಸಿಕ್ತಿಲ್ಲಾ ಎಲ್ಲಾ
ಹ್ಮ್ ಹ್ಮ್ ಹೌದು ಈಗ ನಮ್ಮನ್ಗೆ ನಮಗ ಏನಾದ್ರು ನಾವವು ಹೋಗ್ತಿವಿ ಅಂತ ಈಗ ನಮ್ಮನು ಕೇಳ್ತರಿ ಯಾಕೇಳಿ ಟೂ ಇಯರ್ಸ್ ಇಂದ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾರೆ ಅಲ್ಲಿಗೆ ನಮ್ ವೀಕ್ ಕ್ನೆಸ್ ಏನ್ರೂ ಗೊತ್ತ್ಬ ಬಿಡುತ್ತೆ ಅವರಿಗೆ
ಹ್ಮ್
ಕಿಕೆಟಿವ ಫೀಲ್ಡ್ಲ ಏನು ಮಾಡ ಆಕಿಲ್ಲಂದ್ರೆ ಅವ್ರಿಗೆ ನಮ ವೀಕ್ನೆಸ್ ಗೊತ್ತಾಗುತ್ತ ಇ ನು ಮಾಡಿಲ್ಲ ಅವರು ಇಲ್ಲಿ ಬಂದು ಏ ಮಾಡ್ತಾರೆ ನಮ್ಮ ಟಾಸ್ಕ್ ಏನ್ ಮಾಡ್ತಾರೆ ಅಂತ ಆತರ ನ ಹೌದು ಇಂಟರ್ವ್ಯೂ ಅಲ್ಲಿ ಹಗೆಲ್ಲಾ ಕೇಳ್ತಾರ ಕ್ವಶನ್ಸ್ ನಾನು ಬಿಟ್ಟು ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಒಂದ್ಸತಿ ಯಾವಾಗ್ಲೇನೆ ಆಗ ಹಂಗಿಲ್ಲ ಕೇಳಿದ್ರು ಯಾಕೆ ಬಿಟ್ಟ ಬಂದ್ರಿ ಅಂತ ಅದು ವೀಕ್ನೆಸ್ ಅಲ್ವಾ ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಡಿಸಿಪ್ಲಿನ್ ಇಲ್ಲ ಅನ್ಸುತ್ತೆ ಕನ್ಸಿಸ್ಟೆನ್ಸಿ ಇಲ್ಲ ಅನ್ಸೆ ಅದಿಕ್ಕೆ ನೀವು ಟ್ರ್ಯಾಕ್ ಮಾಡಕ್ಗಿಲ್ಲ ಟ್ರ್ಯಾಕ್ ಮಾಡಕಗಿಲ್ಲ ಅಂತೆಲ್ಲ ಅಂತಾರೆ
ಹೌದು ಎಲ್ಲಾ ಕ್ರಾಸ್ ಕೋಸಮ ಕೇಳಿದಾರ
ಮತ್ತೆ ಏನ್ ಸಮಾಚಾರ ನೀವ ಊರ್ಗ್ ಹೋಗಿಲ್ವಾ
ಇಲ್ಲ ಇಲ್ಲ ಊರ್ ಹೋಗಿದ ಬಂದೆ ಲಾಸ್ಟ್ ವೀಕ್
ಹ್ಮ ಹ್ಮ್
ಇವಾಗ ಒಂದ್ ಎಕ್ಸಾಮ್ ಐತ್ ನನೆ ಆನ್ಲೈನ್ಲ್ಲಿ ಅದಾದನ್ ಮಾಡಿದೆ ಟ್ವೆಂಟಿ ಸಿಕ್ಸ್ತ್ ಒಂದು ಅಂದ್ರೆ ವಾಕ ಇನ್ ಇಂಟರ್ವ್ಯೂ ಇದೆ
ಇಂಟರ್ವ್ಯೂ ಇದೆಯಾ ಹಾ ಹಾ
ಎಲೆಕ್ಟ್ರಾನಿಕ್ ಸಿಟಿಗೆ
ಹಾ
ಹ್ಮ್ ಅದಕ್ ನೋಡ್ಬೇಕು ಎಂದ್ರೆ ಫ್ರೆಷರ್ಸ್ ಲ್ಲೂ ಓಪನಿಂಗ್ಸ್ ಇಲ್ವಾ ಅದ ಪ್ರಾಬ್ಲಮ್ ಆಗ್ತತೆ ಎಲ್ಲಾ ಎಕ್ಸ್ಪೀರಿಯನ್ಸ್ ಕೇಳ್ತಾರ ಐಟಿಲಿ
ಅಂದ್ರೆ ಈಗ ಏನ್ ಗೊತ್ತಾ ಸೆಮ್ಮ್ ಎಕ್ಸಾಮ್ಸ್ಕೊಂಡ್ ಮುಗ್ದಿರತ್ತಲ್ಲ ಫೈನಲ್ ಇಯರ್ ಅವ್ರಗೆ
ಬಟ್ ಕಾಲೇಜಲ್ಲಿ ಎಲ್ಲೂ ಪ್ಲೇಸ್ ಆಗ್ಲಿಲ್ಲ ಅದೇ ಇವಾಗ ಆಫ್ ಕ್ಯಾಂಪಸ್ ಏನ್ ಮಾಡ್ತಿದಾರ ಅಂದ್ರೆ ಯಾರು ಫ್ರೆಶರ್ಸ್ ತಗೋತಿಲ್ಲ ಎಲ್ಲ ಕಾಲೇಜ್ ಕಡೆನೆೇ ತಗೋತಿದ್ದಾರೆ ಬರೀ ಎಕ್ಸ್ಪೀರಿಯನ್ಸ್ ಅದುೂ ಏನು ಟೂ ಟು ತ್ರೀನೂ ಅಲ್ಲ ಫೈವ್ ಟು ಸಿಕ್ಸ್ ಆತರ ಎಕ್ಸ್ ಎಕ್ಸ್ಪೀರಿಯನ್ಸ್ ಇವಾಗ ಕಾಗನಿಸೆಂಟು ಅಮೆಝಾನ
ಆಮೇಲೆ ಇನ್ನೊಂದ ಏನ್ ಗೊತ್ತಾ ಇಲ್ಲಿ ಎಲ್ಲಾ ಯಾರಾದರು ರೆಕಮೆಂಡೇಶನ್ ಇರ್ಬೇಕು
ಹೌದು ರೆಫೆಲ್ ಅವರುೇ ಏನು ಒ ಸ್ಟಾರ್ಟಪ್ ಅಂತವ ರೆಫರ್ ಮಾಡ್ಬೋುದು ಅನ್ಸುತ್ತೆ ದೊಡ್ಡ ದೊಡ್ಡ ಕಂಪ್ನಿಲಿ ಫ್ರೆಷರ್ಸ್ಗೆ ಹೋಗ ನಿಂಗಸಿಲ್ಲ ನಾನು ತುಂಬಾ ಕಡೆ ವಿಚಾರ್ಸ್ ಇದ್ದೀನಿ
ಹ ಹಾ ಸಿಗುತ್ತೆ ಬಿಡಿ ಬಟ್
ಮಾಡದಂತ ನನಗು
ಹ್ಮ್ ಹ್ಮ್ ಬೆಂಗ್ಳೂರಲ್ಲಿ ಇದ್ರ ಎಲ್ಲೋ ಸಿಗುತ್ತೆ ಬೇರೆ ಕಡೆ ಆಗಿದ್ರೆ ಕಷ್ಟ ಆಗ್ತಿತ್ತು
ನಯ್ಯೋ ಮನೇಲ್ಲ ಪ್ರೆಷರ್ ಆಗ್ತಾ ಇರ್ತಿಗ ನ್ಬಿಡು ಏನ್ ಮಾಡ್ತಿದಯಾ ಅಲ್ಲಿ
ಹ ಹೌದು ಅಲ್ವಾ ಅದೊಂದು ಈಗ ನಮ್ಗೂ ಹಂಗೆ ಆಗಿದೆ ಅರ್ಷಿತಾ ಇಲ್ಲಿ ಮನೇಲಿ ಒಂಂತರ ಪ್ರೆಷರ್ ನಮ್ಗೆ
ಹ್ಮ್ ಅಟ್ಲೀಸ್ಟ್ ಪಾರ್ಟ್ ಟೈಮ್ ಆದ್ರೂ ನೋಡ್ಕೋಬೇಕು ಅಂತ ಅನ್ಕೋತಿದೀನಿ ಅದು ಫುಲ್ ಟೈಮ್ ತರ ವರ್ಕ್ ಅನ್ಸುತ್ತೆ ಹ್ಮ್ ಹ್ಮ
ಎಲ್ಲೋದನು ಫುಲ್ ಟೈಮ್ ಅಂದ್ರೆ ಪಾರ್ಟ್ ಟೈಮ್ ಅಷ್ಟು ಬರ್ತ ಅನ್ಸಲ ಆಮೇಲೆ ನಮ್ಗ ನು ಕಲ್ತಂಗು ಆಗಲ್ಲ ಸ್ಕಿಲ್ ಇ
ಅಂದ್ರೆ ನಾನ ಇವಾಗ ಐ ಟಿಲೆ ಹೋಗ್ಬೇಕಂತ ಅಟ್ಲೀಸ್ಟ್ ನಾನ್ ಸರ್ವೈವ್ ಆಗ್ಬೇಕಂದ್ರು ಬೇಕು ಹ್ಮ ರೆಂಟ್ ಪೇ ಮಾಡ್ಕೊಬೇಕಂದ್ರೆ ಬೇಕು
ಅಲ್ವಾ ಹ್ಮ್
ಹ್ಮ್ ನೋದೋಣ ಏನಾಗದು ಗೊತ್ತಿಲ್ಲ ಹ ನೀವ್ ಬಂದಿದ್ರಲ್ಲ ಇಲ್ಲ ಇಲ್ಲ ಅಲ್ಲ ಇದ್ದೀನಿ
ಹಾ ಹಾ ಹಾ
ಹ್ಮ್ ಮತ್ತೆ ಯಾವಾಗ ಬರ್ತಾರೆ ಶಾಪಿಂಗ್ ಇಲ್ಗೆ
ಹ್ಮ ಸುಷ್ಮನಾ ಸುಷ್ಮನ್ ಕರ್ಕ ಬಂದ್ಮೇಲೆ ಬರೋದು ನಾನ್ ಬಂದಿದ್ದೆ ಮೊನ್ನನು ಬಂದಿದ್ದೆ ಹ್ಮ್ ಹ್ಮ್ ಅವಳ್ಕ ಬರದೆ ದುಡ್ಡು ವಿಷಯ ಅವತ್ತು ನಾನು ಫೋರ್ಸ್ ಮಾಡಿದೀನಿ ಅಂದ್ರೆ ಬಂದ್ವಲ ನಾ ಮನೆಗೆ ಬಂದು ಹೋಗೋಣ ನಾ ಮನೆಗೆ ಬಂದು ಹೋಗೋಣ ಅಂತ ನನಗೆ ದುಷ್ಟ ಅಲ್ವಾ ಅವರು ಹೆಚ್‍ಡಿ ಹೋಗಿದ್ ಬಂದು ಬರೋದು ಲೇಟಾಗ್ತಿತ್ತು ಮೈಸೂರಿಂದ ಬರಬೇಕಂದ್ರೆ ಅವರು ಕೇಳ್ತಿಲ್ಲ ಮಿಸ್ ಆತಲ್ಲ ಮೈಸೂರಿಂದ ಟೂ ಅವರ್ಸ್ ಹಾಕುವ ಬಟ್ ಅವ್ರ ಕೆಲ್ಸ ಎಲ್ಲ ಮುಗಸ್ಕೊಂಡ್ ಬರದ ಸಂಜೆ ಆಗ್ತಿತ್ತು ಹ್ಮ್ ನಾನು ನಮ್ಮ ಮನೆಗೆ ಬರೋಣ ಅಂತ ಪ್ಲಾನ್ ಹಾಕಿದ್ವಿ ಫಸ್ಟ್ ಟೈಮ್ ಎಲ್ಲಾ ಅವರು ನಾಲ್ಕು ಗಂಟೆಗೆ ಬಂದ್ಬಿಡ್ತಾರೆ ಸರ್ ಬೇಗ ಹೋಗಿದ್ದಾರೆ ಬೇಗ ಹೋಗಿದರಂತ ಯಪ್ಪಾ ಅಷ್ಟು ಬೇಗ ಬೇಗ ಓಡೋದ್ವಿ ಇನ್ನ ಟೈಮ್ ಇತ್ತು ಇನ್ನ ಟೈಮ್ ಇತ್ತು ಮನೆಗೆ ಹೋಗಿ ಅವರು ಎಂಟು ಗಂಟೆೆಗೆ ಬಂದಿರೋದು ಸಂಜೆ
ಇಲ್ಲಿ ಅವಳು ಎಷ್ಟು ಗೊತ್ತಾ ಮೂರ್ ಗಂಟೆಗೆ ಮಾಡಿದ್ಲಲ್ಲ ಹೋಗೋಣ ಹೋಗೋಣ ಅಂತ
ಮೂರುಗಂಟೆಗೆ ಅಲ್ಲಿ ಹೋಗುತ್ತಿದ್ವಿ ಹರ್ಷಿತ
ಅದೇ ಬೇಗನೆ ಹೊರಟ್ರಲ್ಲ ಎಲ್ಲ ಬೇಗವಾಗ ಗಡಿಬಿಡಿ ಎಲ್ಲಾ ತಂದಿದ್ದು
ಇನ್ನೊಂದು ದಿಸ ಬಂದ್ರೆ ಟೈಮ್ ಇರುವಾಗ ನಿಧಾನಕ್ಕೆ ನೋಡೋಣ
ಫ್ರೀ ಮಾಡ್ಕೊಂಡು ಬೆಳಗಾನೆ ಬೇಗ ಬನ್ನಿ ಹ್ಮ್ ನಾಳೆನೆ ಬರಬಹುದಲ್ಲ ಹೇಳ್ರೋ ವೀಕೆಂಡ್
ಹಾ ಸುಷ್ಮಾ ಬರಬೇಕಲ್ಲ
ಅವಳ ಹಾ ಅವಳ ಇವಾಗ್ ಬರಲ್ಲ ಅನ್ಕೊಂತೀನಿ
ಹ್ ನೆಕ್ಸ್ಟ್ ಮಂತ್ ಅವಳು ಬರೋದು ಹೇಮಂತ್
ಹ್ಮ್ ಹೇಮಂತ್ ಎಂಡಿಂಗ್ ಮೇಬಿ ಬರಬಹುದು ಅವಳ ಬರ್ಡೆ ದಿನ
ಹ್ಮ್ ಹ್ಮ್್ಮ
ನೋಡಬೇಕು
ಇಲ್ಲ ಅನ್ನದೇ ಡೌಟ್ ಅಂತ ಹೇಳ್ತಿದ್ಲು
ಅವಳಗ ಒಂತರ ಒಂದೊಂದು ಸತಿ
ಹ್ಮ್ ಅವ್ವ ಅವಳಿಗೆ ಇಲ್ಲಿ ಅಂತ ಒಂತರ ಕಟ್ಟಾದ ಬಿಟ್ಟಿತ್ತು ಈಗ ಫ್ರೀ ಬರ್ಡ್ ಆಗ್ಬಿಟ್ಟಳ ಅಲ್ಲಿ ಏ ಒಳ್ಳೆ ಆರಾಮಾಗಿ ಅವಳೆ ಒಂಂತರ ಅದು ಒಂಂತರ ಪರಿಸ ಜಾರ ಅಲ್ವಾ ಹರ್ಷಿತ ಹೇಳಕ್ ಹೋಗ್ಬೇಡ ಬಟ್ ಆದರೂ ಒಂಥರ ನಾನ ಇದೇ ನಾನು ನಮ್ಮ ದೊಡ್ಡಮ್ಮ ಮನೆಯಲ್ಲಿದ್ದಿದ್ದು ಬೈ ಬರ್ತಾ
ಹೌದು ಬೇರೆಯವರ ಮನೆಯಲ್ಲಿ ಇರೋದೇ ಡಿಫರೆನ್ಸ್ ತುಂಬಾ ಇರುತ್ತೆ
ಅವಳಿಗೆ ಹೋಗಬೇಡ ಬೇಜಾರಾಗ್ತಾಳೆ ಹಾ ಬಟ್ ನಮ ನನ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಹ ಆಮೇಲ್ ಪಾಪ ಬೇಜಾರ್ ಮಾಡ್ಕೊಂತಾಳೆ ಹಿಂಗೆಲ್ಲ ಅಂತಾರೆ ಅಂತ ನಮ್ಗ್ ನನಗ ಎಸ್ಪೀರಿಯನ್ಸ್ ಆಗಿದೆ ನಾನೂನು ಎಷ್ಟು ಹನ್ನೆರಡು ವರ್ಷ ಅಲ್ಲೇ ಇದ್ನಲ್ಲ ಅಂದ್ರೆ ಬರ್ತಿದೆ ರಜಕ್ ಬರ್ತಿದೆ ಅಮ್ಮ ಮನೆಗೆ ಹೋಗ್ತ ಹಿಗೆ ರಜಾಕ್ ಬರೋದು ಹೋಗ್ಬಿಡ್ತಿದೆ
ಹ್ಮ್
ಬಟ್ ಅಲ್ಲಿರತರ ಅಲ್ಲಿರ ಕಾಲ ತುಂಬಾ ಡಿಫರೆಂಟ್ ಐತಿ ಹ್ಮ್ ಮತ್ತೆ ಇನೇನ್ ಸಮಾಚಾರ ನೀವು ಒಬ್ಬರೇ ಚರ್ಡ ನಿಮ್ಮನೆಯಲ್ಲಿ
ಇಲ್ಲ ಇಲ್ಲ ನನ್ ತಮ್ಮ ಇದ್ದಾನ
ಹ ಹಾ ಹಾ
ನೀವು
ನಾನ್ ನನ್ ತಂಗಿ ಇದ್ದಾಳೆ ಅವಳ ವರ್ಕ್ ಮಾಡ್ತಿದ್ದಾಳೆ ಇನ್ನು ಇನ್ ಅದೊಂದು ಪ್ರೆಷರ್ ನನ್ಗೆ ಅವಳೇ ವರ್ಕ್ ಮಾಡ್ತಾವಳೆ ನಾನ್ ವರ್ಕ್ ಮಾಡ್ತಾ ಇಲ್ಲ
ಅ್ಯವ ನಂಗೆ ಮನೆಲೆಲ್ಲ ತಲೆ ಕೆಟ್ಟಾಗುತ್ತೆ ಇನ್ನ ಕೆಲಸ ಸಿಕ್ಕಿಲ್ವಾ ಇನ್ನ ಕೆಸ ಸಿಕ್ಕಿಲ್ವಾ ನೀ ಯಾವ್ ಫೀಲ್ಡ್ ಅಂತ ಚೂಸ್ ಮಾಡ್ದೆ ನೀನು ಎಲ್ಲರಿಗೂ ಕೆಲ್ಸ ಸಿಗ್ತಾತೆ ಬ್ಯಾಂಕಿಂಗ್ ಹೋಗೋ ಅದಕ್ ಬೇರೆ ಟ್ರೈ ಮಾಡು ಒಂದನೆ ಕೈ ಬಡಾ
ಹೌದು ಈ ಮನೆಯವರ್ ಪ್ರೆಷರೇ ಅರ್ಧ ನಮಗೆ ಅಲ್ವಾ ಎಲ್ಲರಿಗಿಂತ
ದಿನೇ ಇರ್ಲಿಲ್ಲ ಇವಾಗ ಇವಾಗ ಸ್ಟಾರ್ಟ್ ಆಗೈತ್ ನಂಗೆ ಅದಕ್ಕೆ ಮನೆಗ್ ಹೋಗಕ ಇಷ್ಟ ಆಗ್ತಿಲ್ಲ
ಹ್ಮ್ ಆಶಿತಾ ಹೇಳ್ತಿದ್ಲು ಅದೊಂಂತರ ಇರಿಟೇಷನ್ ಆಗ್ಬಿಡತ್ ನಮ್ಗೆ ಒಂಥರ ಅನ್ಸತ್ ಈಗ ನಮ್ಗೂನು ಅಷ್ಟೇ ಈ ಹೊರ್ಗಡೆ ಹೋದ್ರೆ ಇನ್ನ ದ್ತಾ್ದೀ ಇನ್ನ ದ್ತಾತೀಾ ಅಂತಾರಲ್ ಯಾವ ಫಂಕ್ಷನ್ಸ್ಗೂ ಅಟೆಂಡ್ ಆಗಲ್ಲ ಎಲ್ಲಿಗೂ ಹೋಗಲ್ಲ ಅಲ
ಹೌದು ನಾನು ಎಲ್ಗೂ ಹೋಗ್ತಿಲ್ಲ
ಹ್ಮ್ ನನ್ಗೆ ಒಂಥರ ಒಂಥರ ಆಗ್ಬಿಟ್ಟಿದ್ದೆ ನನ್ಗೆ ಈ ಚಗಕ್ಕೂ ಆಗ್ತಿಲ್ಲಾ ಹಂಗ ಆಗ್ಬಿಟ್ಟಿದೆ ಈಗ
ಅಲ್ಲಿ ಜಾಬ್ ಮಾರ್ಕೆಟ್ು ಹಂಗೆ ಇದೆ
ಹ್ಮ್ ಹೌದು
ಯಾವ ಜಾಬು ಅಷ್ಟ್ ಈಜಿಯಾಗಿ ಏನು ಸಿಕ್ತಲ್ಲ ನಾರ್ಮಲ್ ಆಗಿ ಮೊದಲೆಲ್ಲಾ ಅಂಗ ಸಿಕ್ತ ಇತ್ತುು
ಹೌದು ಆಮೇಲೆ ಏನ್ ಗೊತ್ತಾ ಇನ್ನೊಂದ್ ಕಡೆ ಹೋಗ್ತ ಇದೆ ಅಲ್ಲಿ ಬಕೀಟ್ ಇಡಿಯ ಅವ್ರಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡದು ಒಂತರ ಅವ್ರಿಗೆ ಚೆನ್ನಾಗಿ್ ಕೇರ್ ಮಾಡ್ಬದು ಆತರ ಇದ್ರುಯಪ್ಪ ಎಲ್ಲಾ ತರನುೂ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂದೊಂದ ಕಡೆ ಕೆಲ್ಸ ಗೊತ್ತಿರೋ್ರಗೆ ಒಂಥರ ಪ್ರಫ್ರೆಷರ್ನೆ ಒಂತರಾ
ಹ್ ನಾರ್ಮನ ಎಲ್ಲಿ ಹೋದ್ೂ ಅದ್ ಹಂಗ ಹಿಂಗ ಇದ್ದೇ ಇರುತ್ತೆ
ಹ್ಮ್ ಹೌದು
ಹ್ಮ್
ಸರಿ ಆಮೇಲ್ ಮಾಡ್ತೀನಿ
ಹಾ ಸರಿ ಆಯ್ತು ಬಾಯ್ ಹ್ಮ ಬಾಯ್